ನಿನ್ಗೆ
ನನ್ಗೂ ಕೇಳಿಸ್ತಿದೆ ಏನ್ ಮಾಡ್ತಿದೀಯ
ಮಾತಾಡ್ತಾ ಇದೀರಿ
ಇಲ್ಲ ಅಲಲ ಅಂದ್ರೆ ಮಾತಾಡ್ಲ ಇಲ್ವಲ್ಲ ಅದಕ ಕೇಳ
ಹ ಹ ಆಯ್ ಆಯ್ತ ಆಯ್ತು
ಹ್ಮ್ ಸರಿ ಹ
ಕೇಳ್ಸ್ತಾ ಇದೆ ಇಲ್ವಾ
ನಾ ನನ್ ಕೇಳ್ಸತಿದೆ
ಆದ್ರೆ ಸರಿ ಮತ್ತೆ ಏನ್ ಮಾಡ್ತಿದಯ
ಏನ್ ಮಾಡೋದು ಮಕ್ಳಿಗೆ ಸ್ನಾನ ಮಾಡಿಸಬಿಟ್ಟು ಕೂತಿದೀನಿ
ಮುಗೀಿತ ಇಷ್ಟು ಬೇಗನೆ ಕೆಲ್ಸ
ಇನ್ನು ಮುಗ್ದಿಲ್ಲ ಮಾಡ್ಬೇಕು ಇದ್ ಮಾಡ್ಬಿಟ್ಟು ಮಾಡಣ ಅಂದ್ಬಿಟ್ಟೂ. ಸುಮ್ನೆರಿ. ಹ್ಮ್.
ಎಲ್ಲಾರೂ ಊಟ ಮಾಡದ್ರ ಅವರು.
ಹ್ಮ್ ಎಲ್ಲ ಮಾಡ್ದ್ರು. ಚಿಕನ್ಗಿನ್ನು ಮಾಡಸ್ಲಿಲ್ಲ ಅದೆಲ್ಲೊ ಹೋಗಿದ್ದಾನೆ ಮಾಡ್ಸ್ ಬೇಕು. ಹೇಳತವನೆ ಟಕ್ ಟಕ್ ಅವನ್ಗೆ ಇವಾಗ ಬರೋವ್ ಇವಾಗ ಅಮೊಹ್ ಕಾಸ್. ಕಾಸಲ್ಲೀ. ಬೈಕ್ ಬೇಕಂತೆ. ಹ್ಮ್.
ಓ ಹೊ ಬೈ ಕು ನಿನ್ಸಮ್ ಸಂಪಾದನೆ ಮಾಡ್ವಿ ನಿನ್ನ ದುಡ್ಡಲ್ ತಗೋಳ ಹೊಸ ದೊಡ್ಡ ಬೈಕ್ನೆ ಅಂದೆ. ತದೆ.
ಅವ್ನ್ಗೆ ಅವನ್ ಚಿಕ್ಕ ಬೈಕ್ ಅವಾಗಿಂದ ಕೇಲ್ತಾ ಇದ್ದಾನೆ ಅದು ಬೇಕು ಅಂತಿದ್ದಾನೆ.
ಹೋಗಿ ಅವ್ರ್ ಅಪ್ಪನ್ ಕೇಳಂತ ಹೇಳು.
ಎಲ್ಲರನ್ನು ಕೇಲಾಯ್ತು ಇವಾಗ ನನ್ ಕೇಳತಿದಾನೆ
ಹ್ಮ್ ನನ್ ನನ್ ಕೆಲ್ಸಕ್ ಹೋಯ್ತಾ ಇಲ್ಲಪ್ಪ. ಹೇಳ್ಬೇಡ ಅಂತ ಹೇಳು.
ನನ್ ತಂಗಿ ನನ್ಗೆ ಇನ್ನೂರು ರೂಪಾಯಿ ಕೊಡೋ ಅಂದ್ರೆ ಅವ್ನು ನಿನ್ಗೆಲ್ಲಿ ಇನ್ರೂಪಾಯಿ ಕೊಡೋದು ನನ್ಗ್ ಬೈಕ್ ಬೇಕು ಬೈಕ್ ತಗೋತೀನ್ ನಾನು ಅಂತನೆ.
ಹಾ ಹ ಹ.
ಹ್ಮ್.
ಅಂತಾನೆ ಅಂತಾನೆ ಎಲ್ಲಾ ಅಂತ್ ತನೆ ಬುಡು.
ಹಾ.
ಅದ್ರಲ್ಲಿ ಏನೂ ಇಲ್ಲ ಅವನ್ಗೆ ಬೈಕು ಕಾರು ಜೆಸಿಪಿ.
ಹ್ಮ್. ಆ ರಾಮಪುರದಲ್ಲಿ ಇರೋದ್ ನೋಡ್ಬುಟಾ. ಚಾದ್ದು. ಚಾನ್ ಚಿಂಗ್ದು ಚಿಕ್ ಚಿಕ್ದಿದ್ಯಲ್ಲಾ. ಚಿಕ್ಕಮಕ್ಕಳ್ದ್ ಗಾಡಿ ಹಾದು.
ಅಲ್ಲಾ ನಾನ್ ಹೇಳ್ತಿ ಉದು ಆಟ ಸಮಾಣ ಅವನಿಗ್ ಹೇಳ್ತಿರೋದು. ಆಟೋ ಸಾಮಾನ ಚಿಕ್ಕ ಬೈಕ ಐತಲ್ಲಾ ಮೂರ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಇದ ಅದಾ
ಅದೇ
ಅದೇ ಓಡ್ಸೋದೆೇ
ಹ್ಮ್
ಪ್ಪ ಎಲೆಕ್ಟ್ರಿಕಲ್ದು
ಹ್ಮ್ ಆ ಅದು ಚಾರ್ಜಿಂಗ್ ಬಗ್ಗೆ ರಾಮ್ಪುರದಲ್ಲಿ ಇಟ್ಟಿದಾರಲ್ಲ ಬೈಕು ಕಾರು ಎಲ್ಲ ಮಡಗಿದಾರಲ್ಲ ಅದು
ಯಾವನ್ ಎಲ್ಗ್ ಬಂದಿದ್ದ ಯಾರ್ ಕಕ ಬಂದಿದ್ರು ಅವನ್ನ
ಆ ಅವನು ರಾಮ್ ಪುರ್ಕಾಗ ಹೋಗ ತಿರದಾಗ ಅವಾಗ ನೋಡ್ಟ್ಟಿದ್ದಾನೆ ಇನ್ನೇನ್ ಸುಮಾರ ಒಂದ್ ವರ್ಷನೇ ಆಯ್ತು ಅವ್ನು ಕೇಳ್ಕೊಂಡ್ದಾನ
ಪಾಪ ಚೆ ಒಂದು ವರ್ಷ ತಿಂದ ಕೇಳ್ಕ ಅವಣ
ಹಾ ಒಂದ್ ವರ್ಷದಿಂದ ಕೇಳ್ದಿದ್ದಾನೆ ಆಯ್ತ್ ಆಾಗದೆ
ಅದಕ್ಕೆಲ್ಲ ಟೈಮ್ ಇರಲ್ಲ ಬಿಡ ಬೇರೆ ಅದ್ಲ್ಲಟ್ ಇ
ಹ್ಮ್
ಹ್ಮ
ತಗೊಡುವ ಅಂತಿದಾನ ತಗೊಡ್ಬೇಕು ಅವಂ ಬಂದೇಲೆ ಅಮೌಂಟ್ ಬಂದ್ಮೇಲೆ ತಕೊಡ್ಬೇಕು ಅವಗೆ ಒಂದು ಕಾರ್ ತಗೊಟ್ಬ ಬಿಡ್ತೀನಿ ಅ ತಮ್ಮ ಇಬ್ರು ಕತ್ಕೊಂಡು ಆ ಅಲ್ಲಿ
ಹ್ಮ ಸರಿ ಆಯ್ತು ಬಿಡು ಅನ್ನ ಅನ್ನ ಮುಂಚೆರಿ ತಮ್ಮ ಕತ್ಕೊಳ್ಳಿ
ಹ್ಮ್ ನನ್ನ ಮ ಅಮೌಂಟ್ ಹಾ ಅಮೌಂ ಗೊತ್ತಿಲ್ಲ ಅ್ರ ಮೆಸೇಜ್ ಮಾತ್ರ ತೋರಿಸಸ್ುತ್ತೆ ಅಕೌಂಟ್ ಎಲ್ಲ ಕಾಸ ಅಮೌಂಟೇ ಬಂದಿಲ್ಲ ಏನಂತಾನೆ ಗೊತ್ತಿಲ್ಲ
ಬ್ಯಾಲೆನ್ಸ್ ಚೆಕ್ ಮಾಡು ಒಂದ್ಸರಿ
ಬ್ಯಾಲೆನ್ಸ್ ಚೆಕ್ ಮಾಡ್ರೆ ಜೀರೋ ಬ್ಯಾಲೆನ್ಸ್ ಅಂತಿದೆ ಮೆಸೇಜ್ ಎಲ್ಲ ಅಂಡ್ರಡ್ ರೂಪ್ಸ್ ಬ ಬ
ನೂರು ರೂಪಾಯಿ ಬಂದಿದೆ ಅಂತ ತೋರ್ಸ್ತಾ ಇದಯಾ
ಹಾ
ಸರಿ ಕೇಳ್ತಾ ಇಲ್ಲ ನೋಡು
ಬ್ಯಾಲೆನ್ಸ್ ಅಲ್ಲಿ ನೋಡಿದ್ರೆ ಅಮೌಂಟ್ ತರ್ಸನಿಲ್ಲ
ಹ
ಅ ಜೀರ್ ಸಂತೋಷ ಇ ಏನ ಗೊತ್ತಾ
ಸರಿ್ಯಯಾಗಿ ನೋಡ
ಹ ನೋಡ್ದ ಎರಡ್ ಮೂರ್ ಸರ್ತಿ ಚೆಕ್ ಮಾಡ್ದ ಫೋನ್ ಪೇ ನಲ್ಲೂ ನೋಡ್ದ ಈ ಪಿನ್ಲ್ಲೂ ನೋಡ್ದ ಏನು ಬರ್ತಾನೆ ಇಲ್ಲ ಏನ್ ಅಂತಾನೆ ಗೊತ್ತಿಲ್ಲ
ಸಕ್ಸಸ್ ಅಂತ ತೋರ್ತೈತಾ
ಹ್ಮ್
ಹಂಗಂದ್ರ ಏನ ಆಗಿ ನೀನ್ ಹಗೌೊಂಡರ
ಏನ ಆ ಏನ್ ಬರ್ಬೇಕು ಚೆಕ್ ಮಾಡ್ಸಕ ಯಾವಾಗ ಬರದು ಗೊತ್ತಿಲ್ಲ
ಹ್ಮ್ ಬೇಕಾದ್ರೆ ಬರ್ಲೇಬೇಕು ಹ್ಮ
ಹ್ಮ
ಬರೋದಡಲ್ಲ ಹಿಂಗಗೆ ಕೊಟ್ಟೈತಿ ಹ
ಆ ಫಸ್ಟ್ೇ ಐನೂರು ರೂಪಾಯಿ ಕಟ್ಟಾಯ್ತು ಆಮೇಲೆ ಸಾವಿನೂರು ರೂಪಾಯಿ ಕಟ್ಟಾಯ್ತು
ಹ್ಮ
ಸಾವಿರನೂರು ರೂಪಾಯಿ ಕಟ್ಟ ಹಗಿದೆ ಇನ್ನ ನನ್ನ ಅಕೌಂಟ ಅಲ್ಲಿ
ಲೋನ್ಗೆ ನೀನ್ ತಗಬಿಟ್ಟಿದಯಾ ಏನೋ
ಲೋನ್ ತೆಗ್ದಿದ್ದೀವಿ ಆಧಾರ್ ಕಾರ್ಡ್ತ ವಲ್ಲ
ಈ ಅಕೌಂಟೆ ಕೊಟ್ಟಿದ್ಯಾಾ ಇಲ್ಲ ಬೇರೆ ಅಕೌಂಟೆ ಏನಾದ್ರು ಕೊಟ್ಟಿದಯಾ
ಈ ಹಾಕಟೆ ಕೊಟ್ಟಿರೋದು
ಹ ಅದಕ್ಕೆ ಕಡ ಎಲ್ಲ ಇಡ್ಕೊಬ ಬಿಡ್ತಾರೆ
ಎಲ್ಲಾ ಕಟ್ತಿದ್ವಲ್ಲಾ ತಿಂಗ್ಳ ತಿಂಗ್ಳ ಬರ್ತಾರೆ ಕಟ್ತಾ ಇರ್ತಿೀವಿ
ಹಂಗಂತಯ
ಹ್ಮ್
ಬ ಕಟ್ತಿದ್ದೀರಾ
ಹಾ ಎಲ್ಲಾ ಕಟ್ತಾನೇ ಇದೀವಿ ಆದ್ರೂನು ಬರ್ತಾನೆ ಇಲ್ಲ ಏನಂತಾನೆ ಗೊತ್ತಿಲ್ಲ ಮೊದ್ಲು ಹಿಂಗೆ ಕಟ್ಟಾಗ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಅಷ್ಟ್ರಲ್ಲೇ ಏನೇನೋ ಆಗೋಯ್ತು ಹೋಗ್ಲೇ ಇಲ್ಲ
ಹ್ಮ್
ಇವಾಗ ಅಮೌಂಟ್ ನಮ್ಮನ ನೂರು ರೂಪಾಯಿ ಯಾಕದ ಅದು ಬಂದೇ ಇಲ್ಲ ಕಟ್ಟಗೋಯ್ತಿು ಏನಂತಾನೆ ಗೊತ್ತಿಲ್ಲ
ಏನಾದ್ೂ ಆಗಿರ್ತೇನೋ ನೋಡ್ ಸರಿ
ಏನು ಬಂದ್ ಚೆಕ್ ಮಾಡ್ಬೇಕು ಇಲ್ಲಾಂದ್ರೆ ಎಲ್ಲಾ ಕಟ್ೋಗತ ಇರುತ್ತೆ
ಹ್ಮ್
ಹ್ಮ್ ನಿನ್ ಫೋನ್ ಎಲ್ಲ ಆತರ ಆಗಿಲ್ವಾ
ಇಲ್ಲಪ್ಪಾ ನಂದು ಏನಂದ್ರೆ ವರ್ಷಕ್ಕೆ ನಾಕ್ ಸಾವಿರ ಅಂತ ಇಡ್ಕೊಬಿಡ್ತಾರೆ ಹ ನಾನೂರು ರೂಪಾಯಿ ಇ ಚಿಲ್ರ ಇಂತ ಅಮೌಂಟ್ ಇಡ್ಕೊಬಿಡ್ತಾರೆ ಅಷ್ಟೆ ನೀ ಯಾವ್ ಲೋನ್ ತಗೊಂಡಿ ಲ್ಲ ಏನು ತೊಗೊಂಡಿಲ್ಲ.
ನಂದು ನಾಕ್ ಇದೆ ಅದ್ರಲ್ಲಿ ಕಟ್ಕೊಂಡೆ ಬರ್ತಿದ್ದೀವಿ ಹಡ್ಯಕ್ ಚಾನ್ಸ್ ಇಲ್ಲ ಹೆಂಗ ಕಟ್ಗುತ್ತಂತಾನೇ ಗೊತ್ತಿಲ್ಲ.
ನಾನನ್ ಅನ್ಕೊಂಡಿದ್ದೀನಿ ಅದೇ ಅಂತ ಅನ್ಕೊಂಡಿದೀನಪ್ಪ
ಹ ಅದಲ್ಲ ಇರಲ್ಲ ಕಟ್ತಾ ಇರ್ತೀವಲ್ಲಾ
ಹ್ಮ್
ಹ್ಮ್
ಏನೋಪ್ಪಾ ಬಡ್ಡಿ ಇದದೆಲ್ಲ ಸೇರಿಲ್ ಕಟ್ಟಿಲ್ವ ಏನೋ ಅದೇನು ಇಡ್ಕೊಬಿಡ್ತಾರ ಏನೋ
ಏನುೂ ಒಂದು ಗೊತ್ತಿಲ್ಲ
ಇದೆಲ್ಲಾ ಹಂಗೆ
ಹ್ಮ್ ಹ್ಮ್ ತಂದ್ರಾಗಿ ಏನ್ ಮಾಡೋದ ಅದ್ನ
ಒಂದ್ಸರಿ ಬ್ಯಾಂಕ್ಕ್ ಬಂದು ವಿಸಿಟ್ ಕೇಳಿ ಏನಂತ
ಹ್ಮ್ ಹ್ಮ್ ಕೇ ಇರ್ಬೇಕು ಬರ್ತೀನಿ ಯಾವತಾದ್ರ ನೋಡೋಣ ಸೋಮವಾರ ಬಂದ್ ನೋಡ್ತೀನಿ
ಹ್ಮ್
ಹ್ಮ್
ಯಾಕ ಈತರ ನಡತೈತೆ ಏನು ಬರಾ ಮಡ್ಲು ಕಟ್ ಆಐತ ೈತೆ ಅಂತಾರೆ
ಹ್ಮ್
ಇಲ್ಲಾಂದ್ರೆ ಓಟಿ ಪಿ ಏಾದ್ರು ಯಾರಿಗಾದ್ರೂ ಶೇರ್ ಮಾಡ್ಬಿಟ್ರು ಹಂಗಗೆ ಹಂಗಬಿಡುತ್ತೆ
ಹಾ ನ ತೋಟಿ ಯಾರಗೂ ಸೇರ ಮುಡಿಲ್ಲ ನಾನು
ಹ್ಮ
ಹ್ಮ
ಓಟಿ ಪಿ ಅರ್ಗದ್ರೆ ಏನಾದ್ರು ಹಾಕಿದ್ರೆ ಹಂಗೆ ಆಗ್ಬಿಡುತ್ತೆ
ಹ್ಮ ಇಲ್ಲ ಯಾಕು ಕೊಟ್ಟಿಲ್ಲ ಯಾಕ ಕೊಡ್ತೀನಿ ಏನಂತ ಗೊತ್ತಿಲ್ಲ ಸುಮ್ನೆ ಕಟ್ಗ ಇದೆ ಏನ್ ಮಾಡೋದು ಹ್ಮ
ಹ್ಮ್ ಅದ
ಅಲೋ ವಾಯ್ಸ್ ಕಟ್ಟಾಗುತ್ತೆ ತ್ತೆ
ಇವಾಗ ಕೆಳಸ್ತೈತ
ಹಾ ಕೇಳ್ಸ್ತೀರಿ
ಒಂದ್ಸರಿ ಎಸ್ ಬಿ ಐ ಗ್ ಹೋಗ್ಬಿಟ್ಟು ಎಸ್ ಬಿ ಐ ಕಾರ್ಡ್ ಐತಲ್ಲ ನಂಬರ್ ಐತಲ್ಲಾ ನಂಬರ್ ಕಾಲ್ ಮಾಡ್ಬಿಟ್ಟು ಕೇಳು
ಹ್ಮ್
ಏನಂತ
ಹಾ
ಹೌ
ಹ್ಮ ಸರಿ ಇಲ್ಲ ಅಂದ್ರೆ ನಾನೇ ಹೋಗ್ ಬರ್ತೀನಿ
ಹ್ಮ್ ಇಲ್ಲಂದ್ರೆ ಹಂಗೆ ಮಾಡು.
ಹ್ಮ್
ಅನ್ನ ಇದ್ಲಗೆ ಬಂದು ತಾನೆ.
ಹ ಎಲ್ ಬರೊದು ಬರೋಕೆ ಆಗ್ಲಿಲ್ಲ. ಇವಾಗ ನಾನು ಸರಿ. ಜೀರೋ ಬ್ಯಾಲೆನ್ಸ್ ಇತ್ತು ಸರಿ ಅಮೌಂಟ್ ಹಾಕಿದ್ರೆ ಬರೋಲ್ಲ ಅಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಹಾಕೋತೀನಿ ಅಂದ್ಬುಟ್ಟು ಹಾಕ್ಸದೆ. ಅಲ್ ನೋಡುದ್ರೆ ಅದು. ಕಟ್ಟೋಗಿದೆ ಸುಮ್ನೆ ವೇಸ್ಟ್ ಆಯ್ತು.
ಒಂದ್ಸರಿ ಪಾಸ್ಬುಕ್ ಎಂಟ್ರಿ ಮಾಡ್ಸು ಎಲ್ ಕಟ್ ಆಗುತ್ತೆ ಅಂತ್ ಗೊತಯ್ತೆ.
ಹ ಎಂಟ್ರಿ ಮಾಡ್ಸ್ಬೇಕು ಎಂಟ್ರಿ ಮಾಡ್ಸ ಸುಮಾರ್ ದಿನ ಆಯ್ತು.
ಹ್ಮ್
ಫೋನ್ ಪೇ ಇರೋದ್ರಿಂದ ಮಾಡುಸ್ತಾನೆ ಇಲ್ಲ.
ಒಂದ್ಸರಿ ಮಾಡ್ದೆ ಗೊತ್ತತ್ದೆ ಎಲ್ಲಿ ಕಟಾಗುತ್ ಮತ್ತೆ ಕಾಸು ಇಲ್ಲ ಫ್ರಾಡ್ ಏನಾದ್ರು ನಡ್ದೆ ನಡ್ದಿರುತ್ತ ಅಂತೆಳ್ ಗೊತ್ತಾಗುತ್ತೆ.
ಹಾ ನೋಡ್ತೀನಿ.
ಹ್ಮ್ ಇವಾಗೆಲ್ಲ ಫೋನ್ ಪೇಲೆ ಗೊತ್ತಗಲ್ವ ಅಷ್ಟುನುವೆ.
ಹ
ಹ್ಮ ಹ್ಮ್.
ಏನು.
ನೆಟ್ವರ್ಕ್ ಇಶ್ಯೂ ಇದ್ರುನು ಹಂಗೆ ಆಗುತ್ತೆ. ನೋಡ್ಮಂದ್ ಸ್ವಲ್ಪ ಹೊತ್ ಇರು ಗೊತ್ತಾಗುತ್ತೆ ಏನಂತ.
ಹ್ಮ ನೋಡ್ತೀನಿ.
ಬಂದಿರುತೊ ಇಲ್ವೊ ಏನು ಅಂತ.
ಹ್ಮ್ ನೋಡ್ತೀನಿ ಏನಂತ.
ಇಲ್ಲಾಂದ್ರೆ ಆಮೇಲ್ ಗೊತ್ತಾಗುತ್ತೆ ಏನು ಅಂತ.
ಹ್ಮ್ ಹ್ಮ್.
ಹ್ಮ್
ಎಲನ್ ನೋಡಲ್ಲ. ಮತ್ತೆ ಏನ್ ಸಮಚರ.
ಓ ಇ. ಎಲ್ಲೂ ಹೋಗೋದಿಲ್ಲ ಏನು ಮಾಡೋದೇ ಇಲ್ಲ. ಎಲ್ಲು ಹೋಗಲ್ಲ ಏನು ನೋಡಲ್ಲ ಏನು ಮಾಡಲ್.
ಹ್ಮ್ ಹ್ಮ್ ಮಗ್ಲೆ ಇದ್ದ ಇದ್ದು ಸಂಗೂ ಇದೆ ಅಗೋಯ್ತು. ಟ್ರೈ ಮಾಡ್ತಿದ್ದೀನಲ್ಲ ಹೋಗೋಣ ಅಂತ ಹೋಗ್ಬೇಕು.
ಮನೆ ಕೆಲ್ಸ ಮಾಡು ಮಕ್ಳ ನೋಡ್ಕೊ ಎದ್ದು ಮನೆ ಕೆಲ್ಸ ನೋಡು ಮನೆ ನೋಡ್ಕೋ ಇದೇ ಆಗ್ಬುಡೈತೆ.
ಇದೇ ಆಗ್ಬುಟ್ಟೈತೆ ಬೇರೆ ಏನ್ ಮಾಡೋದು.
ಏನು ಎಂತ ಅಂತ ನೋಡ್ದೆ ತನೆ ಗೊತ್ತಾಗೋದು.
ಅದುಕ್ಕೆ ಸೋಮ್ವಾರ ಬರ್ತೀನಿ ನೋಡೋಣ.
ಹ್ಮ್
ನಾನು ಬರ್ತೀನಿ ನೀನು ಬಾ ಬಂದ್ರೆ ಫೋನ್ ಮಾಡ್ತೀನಿ ಇಲ್ಲ ಬಂದ್ರೆ ಕಾಲ್ ಮಾಡ್ತೀನಿ ಬಾ
ಹ್ಮ್
ಹ್ಮ್
ಆಯ್ತು ಬಿಡು
ಹ್ಮ್ ಆಯ್ತು
ಹಾ ಸರಿ ಆಯ್ತು
ಹಾ
ಇಲ್ಲ